ವಾ
ಹಲೋ
ಹ್ಮ್ ಅರಾಮದಿ ಆಗರ.
ಆರಾಮ ನೀವು.
ಹಾ ಆರಾಮದಿ ನೋಡು.
ಏನ್ ಮಾಡತ್ರೀ.
ಏನಿಲ್ಲ ನೋಡ್ ಇವತ್ತ್ ಮನಿ ತೊಳಕತಿದ್ದೆ.
ಹೌದಾ
ಹ್ಮ್ ಅದು ವಾರ ಇರದ್ರಲ್ಲ ಹಿಂಗಾಗಿ ಮನೆ ತೊಳಕತಿದೆ. ನಾಳ್ ಶುಕ್ರವಾರ ಅಲ್ಲ ಇಲ್ಲ ಮುಂದಿನ್ ಮಂಗ್ಗಳವಾರ ಮುಗಸ್ತಾರ್.
ಹ್ಮ್ ಹ್ಮ್ ನಾಳೆ ಅಂದ್ರ ಬೆಳಗ್ಗೆ ಆಗಲ್ಲ ಅಂತ ಈವಾಗ್ಲೆ ತೊಳ್ಯಾಕತ್ರಿ.
ಹ್ಮ್ ಬೆಳಗ್ಗೆ ಆಗಲ್ಲ ಅಂತ ಇವಾಗೆ ತೊಳ್ಯಕತಿದಿವ್ ನಾವು.
ಏನ್ ಮಾಡ್ತಾರ್ ಮನ್ಯಾಗೆಲ್ರು.
ಮನ್ಯಾಗ್ ಎಲ್ರು ಹೊಲಕ್ಕ ಅದಕ್ ಹೋಗ್ಯಾರ.
ಹಾ
ಹ್ಮ್ ಆಳ್ ಬಂದಾರಲ್ ಹೊಲ್ದಾಗ.
ಹೌದಾ ಮಳೆ ಆಗ್ಯದ ಆ ಕಡಿ.
ಹ್ಮ್ ಮಳೆ ಆಯ್ತು ನಿನ್ನೆ ನಿನ್ನೆಲ್ಲಾ ಮನ್ನೆ ಆಯ್ತು.
ಹೌದಾ ಅಂದ್ರೆ ಬಿತ್ತವ್ ನಡಿ
ಹ್ಮ್ ಹ್ಮ ಬಿತ್ತ ನೆಡಿತಾಳಿಮಾ, ಕೋಳಿಯಾರ್ ಸ ಅದು ಅದು ನಡಿತ್ ಈಗ.
ಹ್ಮ್ ಕೌಲಿ ಆರ್ಶಿಲ್ಲ ಇನ್ನೂವರ್ಗ.
ಅಂದ್ರೆ ಕೌಲಿ ಆರ್ಸಿ ಇದು ಮಾಡ್ಯಾರ, ಈಗ ಮಳಿ ಈ ಇನ್ನ ಒಂದೊಂದ್ ಹೊಲ ಬಿಟ್ಟಿರ್ತಾರ ಮಳಿ ಆದ್ಮೇಲೆ ಅರಸ್ತರ್ತಾರೆ ಎರಿ ಹೊಲ ಅದೆಲ್ಲ. ಕೊಲಿ ಆರ್ಸಿ ರ ಇದು ವ ಮಡಕೆ ಒಳಗ್ಡ್ತಾರೆ ಸಾಫ್ ಮಾಡ್ತಾರೆನಲ್ಲಾ.
ಹ್ಮ್
ಬಿತ್ತರಿನ್ಯ.
ಹಾ
ಹ್ಮ್
ಹಂಗೆ ಮ್ಯಾಗ್ ಮಳಿ ಬಂದ್ರೆ ಚಲೋದ ಮತ್ತ ಮಳೆ ಹೊಯ್ತು ಅಂದ್ರ ಬೀಜ ಲಾಸ್ಸು.
ಹಾ ಹಂಗೆ ಆಗತ್ ನೋಡು.
ಹ್ಮ್
ಆತ್ ಇನ್ನು ಸಣ್ಣಾಗೆ ಅವಾಗವಾಗ ಆಗ್ತದ್ ಮತ್ತೆ ಇನ್ ಮಳಿಗ್ ಅತ್ ಚಲೋ ಆಗ್ತದ್ ಇನ್ನು ಬರ್ಬರ್ತಾ.
ಹ್ಮುಂ
ಹ ಸಣ್ಣ ಆಗತ
ಹ್ಮ್
ಹ್ಮ್
ಸಾರ್ ಏನ ಮಳ ಅಷ್ಟ ಇಲ್ಲ ಅಂತಾರ ಏನದಾವ
ಹಾ ಇಲ್ಲ ನಿನ್ನೆ ಮನೆ ಹತ್ರ ಚಂದ ಆಯ್ತ ಚಲೋ ಆಯ್ತತ್ ಮಳಿ ಆಚೆ ಮನೇನ ಆಯ್ತು. ಮೊನ್ನೆನ ಆಯ್ತು ಚಲೋ ಆಯ್ತು.
ಹ್ಮ್
ಹ್ಮ್ ಮತ್ತೆ
ಮತ್ತ ಏನಿಲ್ಲ ನೋಡವ ಹೇಳ್ಬೇಕು ಏನ್ ಮಾಡತ ಹೊಡ್ಬೇಕ‌.
ಹಾ
ಹುಡುಗುರೆಲ್ಲ ಏನ್ ಮಾಡಾಕತಾರ ಅಂದೆ.
ಹುಡುಗರು ಇವ ಸುಟ್ಟಿ ಅಲ್ಲ ಎರಡ ದಿನ. ಸೂಟಿ ಅದ ಅದರ ನೋಡ ಮನ್ಯಾಗ.
ಮನೆಗ್ಯಾರ ಆಯ್ತಿನ ಎರಡ ದಿನ ಮತ್ತ ವೋಗ್ತವ್ ಸಾಲಿಗೆ. ಮತ್ತೆ ಒಗತರ ಸಾಲಿಗೆ ಏನ್ ಸೌಂಡ್ ಮಾತಾಡಕತ್ತಾರಲ್ಲ.
ಆಕ್ಯಾ ನಿನ್ನ ಮಗಳ ನೋಡು. ಹ ಮಯ ಅದು ನಿರ್ಲನ್ ತಗಂಡಬಂದಿದ್ದ ಹೊರ್ತ. ಹಾ ಅದಕ್ಕೆ ನಾನ ನಿನಗ
ಹ್ಮ್
ಹಾ ನ ಮತ್ತೆ
ಮತ್ತೇನಲ್ಲೋಡವ ಹೇಳ್ಬೇಕ್.
ಏನಿಲ್ಲವ ನೀನ ಹೇಳ್ಬೇಕ್ ಅಡಗಿ.
ಅಡಿಕೇನ್ ಬೆಳಗ್ಗೆ ನಾಷ್ಟ ಮಾಡಿವಾ.
ಹ್ಮ್
ನ ಮಧ್ಯಾಹ್ನೇ ಮಾಡ್ಬೇಕಕ್ ಏನಾರ ಒಂದ ಸ್ವಲ್ಪ
ನೀ ಅನ್ನ ಸಾರ್ ಮಾಡ್ಬೇಕೆ.
ಹ್ಮ್ -ಅನ್ನ ಸರಿಲ್ಲ ಅನ್ನ ಬ್ಯಾಳಿ ಹ. ನಾಂ ಮಾತಣ ಒಂದು ಗಂಟೆಯಲ್ಲಿಂದ ದಿನ
ಹ್ಮ್- ಅಕ್ಕಡೆ ಸ್ಪೆಷಲ್.
ಈ ಕಡೆ ಏನು ಸ್ ಸ್ಪೆಷಲ್ ಅಂದರೆ ಅದ ಅನ್ನ ಏನೋ ರಸಾಮು ಚಟ್ನಿ. ಹ ಇದೇ ಜಾಸ್ತಿ ಮಾಡದಂದ್ರೆ ಅನ್ನದಾಗ ಜಾಸ್ತಿ ಚಟ್ನಿ ಪಲ್ಯ. ಎರಡ್ ಮೂರ್ ಐಟಾಂ ಮಾಡ್ತಾರ.
ಹೌದನ್ನು
ಹ್ಮ್
ಹ್ಮ್- ಹ್ಮ್
ಹ್ಮ- ಸ್ವೀಟ ದಾಗ ಕಜಾಯ ಮಾಡ್ತಾರ ಜಾಸ್ತಿ.
ಹ್ಮುಂ -ಹು ಕಖ್ಜಾಯ ಅಂದ್ರೆ ಹಿಂಗ ಇದು ಇದು ಮಾಡದಂಗ್ ಮಾಡದ‌.
ಏನೋ ಅಕ್ಕಿ ಇಟ್ಟು ನಾನು ಗೊತ್ತಿಲ್ಲ ನನಗೆ ಅವ್ರು ಮಾಡ್ತಾರೋ ಆದ್ರ.
ಹ್
ಕೆ ಬಿಸ ಕೊ ಬರ್ತರ ಅಂತ.
ಹ್ಮ್
ಅಂದ್ರೆ ಅಕ್ಕಿ ನೆನ್ನಿಡ್ತಾರ ಒಂದಿನ ಮುಂಚೆ ನೆನ್ನಿಡ್ತಾರ ನೆನ್ನಿಟ್ಟು ಸಂಜೆ. ಅಕ್ಕಿ ಅದ್ ನೀರ್ ಇನ್ನ ನೀರ್ ನೀರ್ ಇರಟ್ಲೇನೆ ಅಕ್ಕಿ ಮಿಕ್ಸಿ ಏನ್ ಹಾತರೆ ಇಲ್ಲ ಜೀನಕರ್ ಹಾಕೊಂಡ್ ಬರ್ತಾರ ಅಂತ.
ಹ್ಮ್
ಹಾಕೊಂಬಂದು ಅದಕ್ ಬೆಲ್ಲದ ಹಾಣ ಮಾಡಿ.
ಹ್ಮ್
ಅಕ್ಕಿಹಿಟ್ಟು ಅದ್ರಗ ಮಿಕ್ಸ್ ಮಾಡ್ತಾರ.
ಹ್ಮ್
ಏಲಕ್ಕಿ ಕೊಬ್ಬರಿ ಅದು ಹಾಕಿ ಬೆಲ್ಲದ ಹಾಣ ಒಂಥರ. ಇಂಗೆ ಎಳಿ ಬಂದಂಗ ಬರ್ಬೇಕಂತ. ಅದ್ರಾಗ ಮಿಕ್ಸ್ ಮಾಡಿ ಚೆಂದ ಮತ್ತೆ ಸ್ವಲ್ಪ ತುಪ್ಪನಾಲೆ ಎಣ್ಣನಾಲೇ ಹಾಕಿ. ಹಾಕಿ ನಡಾಯಿಡ್ತಾರ.
ಹ್ಮ್
ನಾದಿ ಅವಾಗ ಮಾಡಿದ್ರ ಅವಾಗೆ ಮಾಡಿ ಮತ್ತೆ ಎಣೆಲ್ಲಿ ಕರೀತಾರ ಇಲ್ಲಾ ನಾ ಬೇಕಾದಾಗ ಮಾಡ್ಕೋತಿನಿ. ಏನ ಅಂದ್ರೆ ಅದು ವಾರಗಟ್ಲೆೇಲೇನು ಬರ್ತಂತ ಹಿಟ್ಟು ಮಾಡಕ್.
ಅದ ಗಟ್ಟೆ ಮಾಡ್ಬೇಕನೋ ಪಾಕ್ದಾಗ.
ಹಾ ಗಟ್ಟಿಯಾಗಿ ಪಾಕದಾಗ ಗಟ್ಟಿನ ಆಡ್ಬೇಕಕ್ ಹಿಂಗ ಹೆಂಗ್ ಚಪಾತಿ ಇಟ್ಟು ನಾದರ್ತಿ ನೋಡು.
ಹಾ ಹಾ ಹಂಗನ್ ನಾದಬೇಕಾ ಅದು.
ಹ ಹಂಗ ನಾದಬೇಕು ಹಾಗೆ ಪಾಕನಾಗೆ.
ಹ್ಮ್
ನಾದಿ ಅದ ಏನದ ನಾವ ಅವಾಗ ಮಾಡ್ಕೋತಿವಿ ಅಂದ್ರ ಅವಾಗೆ ಮಾಡ್ಕೋಬಹುದು ಅಂತ ಎಲ್ಲ ತಗದಿಟ್ಟು. ತೆಗ್ದಿಟ್ಟು ನಮ್ ಬೇಕಾದ ಮಾಡ್ಕೋತೀವಿ ಅಂದ್ರೆ. ಇಡಿ ಅಂದು ಏನು ಒಂದುವಾರಗಟ್ಟಲೆ ಏನು ಆಗಲ್ಲ ಅಂತ.
ಹ್ಮ್ ಏನಲ್ಲ ಅದು ಹಿಂಗ ಲಟ್ಟಸಿ ಅದಲಾಗಿ ಲಟ್ಟಸಿ ಕರೇದನ.
ಹ್ಮ್ ಆಡಲ್ಲೆ ಲಟ್ಟಿಸಿಕೆಸಿಂದ್ರ ಏನಂದ ಎಣ್ಣಕರ್ದು ತಿನ್ನದ್ ಮೆತ್ತಗ ಸ್ವೀಟ್ ಚಂದಆತಾವ್.
ಅಂದ್ರೆ ಒಂದ್ ಸತಿ ಇವ್ ತಂದಿದ್ ನೋಡು ಪ್ರಕಾಶ್ ಸರರ್ನ್ ಯಾರ ತಗೊಬಂದಿದ್ ನೋಡು. ಸರನ್ ಪ್ರಕಾಶ್ ಸರ್ ನೋಡು.
ಪ್ರಕಾಶ್ ಸರ್ ತಂದಿದ್ರ ಅನಿಸ್ತಿದ್ದ
ಹೌದಲ್ಲಾ ಹ ಅವಿನಾಶ ಸರ್ ಅನ್ನಿಸ್ತದೆ ನನಗೆ ಅನ್ಸದ ಮಟ್ಟಿಗೆ.
ಹ್ಮ್
ಹಾ ಅವ್ರೇ ತಂದಿರ್ಬೇಕು ಒಂದರಡರ ಸಲ ಕೊಟ್ಟಿದ್ರ ಅದಕ್ ಅಂದೆ ನಾನು.
ಅದೇ ಅದೇ ತರ ನೋಡ್ತದ್ದೆ.
ಅದೇ ತರಲ್ಲ ಆ ಚನ್ನ. ಹ್ಮ್ ಚೆನ್ನಾಗಿರ್ತಾ ಟೇಸ್ಟ್ ಅದು ಹ್ಮ್.
ನಾ ನನಗೂ ಗೊತ್ತಿಲ್ಲ ಇಲ್ಲಿ ಮನ್ಯಾಗ ಅಕ್ಕನವ್ರ ಅವ್ರು ಮಾಡ್ತಾರ.
ಹ್ಮ್ ಅಂದೆ ನೀವ ಮಾಡಿಲ್ಲ ಒಂದುಸಲೇನು.
ಮಾಡಿಲ್ಲವ ನಾನು. ನೋಡ್ಬೇಕಕ್ ನಾನ್ ಚೆಡಾರ್ ದಿನ ನೆನ್ ಇಡ್ಬೇಕಕ್ಂತ ಮಾಡಿ ಅಕ್ಕಿ ನೆಟ್ಟನಂದೆ ಅಕ್ಕ ಬಂದ ಮಾಡಕೊಟ್ಟತೀನಿಅಂದಳ.
ಹೌದ.
ಒಂದ್ ಸರಿ ನೋಡ್ಕೊಂಡೆ ಅಂದ್ರೆ ಗೊತ್ತಾತು ನೋಡಿಲ್ಲ ನಾನ್ ಬರೀ ಹೇಳೋದೇ ಕೇಳೀನಿ.
ಹೌದೌದು.
ಹ್ಮ್ ನೋಡ್ಕೊಂಡ ಅಂದ್ರೆ ಮತ್ತೊಂದ್ ಸ್ವಲ್ಪ ಐಡಿಯಾ ಬರ್ತವ.
ಹಾ ಒಂದ್ಸತಿ ನೋಡಿ ಒಂದ್ಸತಿ ಕೆಟ್ಟ್ರಕೆಡ್ಲಿ ಮಾಡ್ಬೇಕ ಅಂದ್ರೆ ಇನ್ನೇೊಮಿ ಮಾಡಾಕ್ ಬರ್ತವ್.
ಹ್ಮ್ ಅಂದ್ರ ಬರ್ತದೇನೆೇ.
ಹ್ಮ್ ಲೆಕ್ಕ್ ಬರಂಗಿಲ್ಲ ಅದು.
ಹ್ಮ
ಮತ್ತ ಆಕಡೆ ಎಲ್ಲಾ ಇದೆ ಸ್ಪೆಷಲ್ ಅಂದಂಗ ಆಯ್ತ.
ಹ್ಮ ಅಂದ್ರೆ ಹಬ್ಬ ಅವು ಜಾಸ್ತಿ ಗ್ರ್ಯಾಂಡ್ ಮಾಡ್ತಾರಷ್ಟ.
ಹೋಳ್ಗಿ ಪಾಳಗಿ ಮಾಡಲ್ಲ ಆ ಕಡೆ
ಮಾಡ್ತಾರ ಹೋಳ್ಗಿ ಅದ ನಮ ಕಡೆ ಎಲ್ಲಾ ಮಾಡ್ದಂಗ ಮಾಡ್ತಾರ ಅಂದ್ರೆ ಏನದ. ನಮ್ ಕಡೆ ಡೇಲಿ ರೊಟ್ಟಿ ಮಾಡ್ತವಿ ಈ ಕಡೆ ಡೇಲಿ ರೊಟ್ಟಿ ಮಾಡಲ್ಲ.
ಏನ್ ಮಾಡ್ತಾರ.
ಅದ ಅನ್ನ ಚಿನ್ನಷ್ಟ
ಹ್ಮ.
ಒಂತದೇ ಜಾಸ್ತಿ ಮಾಡ್ತಾರ ಆದ್ರ ನಮ್ಮನೆಗ್ಗ ಒಳಾಗ ನಾವ ಮಾಡ್ತವ ರೋಟ್ಟಿ ಒಂದ್ ದಿನ ರೊಟ್ಟಿ ಒಂದ್ ದಿನ ಚಪಾತಿ ಮಾಡ್ತೀವಿ.
ಹ್ಮ.
ಮಾಡಿದ್ರುನು ಒಂದ ಓಪ್ಪತ್ ಉನತಾರ ನಮ್ಮಂಗ ಮೂರ್ ಟೈಮ್ ಉಣಲ್ಲ. ಹ್ಮ ಒಂದ್ ಟೈಮ್ ಮಟ ಯಾವ ಮಾಡ ನೀ ಮಧ್ಯಾಹ್ನ ಬೆಳಗ್ನ ಸಂಜಗ ಒನ್ ಟೈಮ್ ಮುಂಡ್ರ ಅ್ರ ಮಧ್ಯಾನ ಟಮ್ ಉಣತಾರ.
ಹ್ಮ.
ಮ ಸಂಜೆಕ ಏನ್ ಬೇರೆ ಅದ. ಮೂರ ಟೈಮ ನಾವ
ಬೇರೆ ಬೇರೆ ಮಾಡ್ತಾರ ನಂಗ ಆಯ್ತ ಈ ಒನ್ ಟೈಮ್ ಮಾಡಿರ ತಿನ್ನಗಿಲ್ಲ.
ಹ್ಮ ಒಂದ್ ಟೈಮ್ ಮಾಡ್ದ ಉಣ್ಣ ಮತ್ತ ಅನ್ನಯ್ತ ಉಣ್ಣಂತಾರ ರೊಟ್ಟಿ ಉಣಲ್ಲ ಅವರ
ಹ್ಮ ಮತ್ ಕಟಕ್ ರೊಟ್ಟಿಲ್ಲ ಹಂಗ ತಿನ್ನಂಗಲ್ಲ. ಹೌದಲ್ಲ.
ಹ್ಮ.
ಹ್ಮ ಅಂದ್ರ ಇಟ್ಟ ಬಿಸದ ಎಲ್ಲಾ ಅಲ್ಲಿ ಗಿರಣಿ ಅದಾನ ಜೇನದ್ ಇರ್ತದ.
ಹ್ಮ ಜೀನದ ಗಿರ್ಣಿ ಅವ.
ಹ್ಮ ಜೊಳ ಅವೆಲ್ಲ ಸಿಗತವ.
ಸಿಗ್ತಾ ಜಾಳ ಅವೆಲ್ಲ
ಹ್ಮ.
ನಮ್ ಕಡೆ ಇದ್ದಂಗ ದೊಡ್ಡ ಗಿರಣಿಗಳ ಇಲ್ಲ ಈ ಕಡೆ
ಹೌದ.
ಸಣ್ಣ ಅಕ್ಕಿ ಜೀನ ಹಾಕಸ್ತಾರೋಡು.
ಹ್ಮ್ ಹ್ಮ್ ಹ್ಮ್.
ಅಂತವ ಅವಕ್ರದಾಗ ಜ್ವಾಳ ಇಕ್ ಕೊಡ್ತಾರ ಇ ಜೋಳ ಬೀಸೋದ ಎಡ್ ಸೇರು ಮೂರ ಸೇರು ಹಿಂಗ ಬಿಸ್ತಾರ ನಮ್ಮಂಗ ಅಕ್ಕಡಿ ಹತ್ತ ಸೆರ್ ಹದ್ನೈದ ಸೆರ್ ಬೀಸಲೇ
ಬಿಸಾಲನ ನಾವ ಒಮ್ಮೆ ಹತ್ತ ಹದನೇದ ಸೇರ್ ಬಿಸಿರ ಒಂದ್ ತಿಂಗಳ ಸೇರವ
ಹ್ಮ ಎಡ್ ಸೇರ ಮೂರ್ ಸೇರ ಜಾಸ್ತಿ ಇತ್ತ ಅಂದ್ರೆ ನಾಲ್ಕ ಸೇರ ಐದ ಸೇರ್ ಬೇಸಂಬರ್ ಅಟ್ಟೆ.
ಹ್ಮ ಈ ಅಷ್ಟ ಬಿಸಯಿಂದ ಎಷ್ಟನ ಆಗತ್ತಾ.
ನಾವ ಇಬ್ರೀವಲ್ಲಾ ನಮ್ಮ ಮನೇಲಿ ಜಾಸ್ತಿ ರೊಟ್ಟಿ ಮಾಡ್ತಿವಿ ನಾವು.
ಹ್ಮ.
ಆ ದಿನ ಮಾಡ್ತಿವಂದ್ರ ದಿನ ಒಪ್ಪತ ಮಾಡ್ತ ಅಂದ್ನುನು
ಹ್ಮ.
ಒಂದ ಎರಡ ವಾರ ಮೂರ ವಾರತಕ್ಕ ಆತ ನಮ್ಗ ಹ್ಮ ಎಡ್ ಸೆರ್ ಬಿಸಕೊಂದ ಬಂದ್ರ ಮೂರ್ ವಾರ ತಕ
ಹಾ ಮತ್ತ
ಹ್ಮ.
ಹಂಗೆ ನಡರಬರಕ್ ಒಂದೊಂದ್ ದಿನ ಚಪಾತಿ ಮಾಡ್ತದ
ಹ್ಮ್
ಅಂದ್ರೆ ನಮ್ಮ್ ಮನಿಗೊಳದಾಗ ಅನ್ನ ಕಮ್ಮಿ ಅಲ್ ಇವ್ರು ನಮ್ ಮನ್ಯಾಗ ನಿಮ್ಮಣ್ಣ ಊಣದ ಅನ್ನ ಕಮ್ಮಿ.
ಹ್ಮ ಹ್ಮ
ಏ ಹೋಗ್ತದ ಬೇರೆ ಕಡಿ ಈ ಕಡ ಎಲ್ಲಾ ಸೈಡ್ ನೋಡದ್ರೆ ಬೆಳಿಗ್ಗೆ ಅ ನಾಸ್ಟಾ ಮಾಡ್ತಾರ ಮಧ್ಯಾಹ್ನ ಅನ್ನ ಸಂಜಿಗ್ ಕ್ಕೂ ನಾಸ್ಟ ಇಲ್ಲ ಅನ್ನ ಚಪಾತಿ ರೊಟ್ಟಿ ಕಮ್ಮಿ.
ಹೌದಲ್ಲ ಆಕಡೆ ಅನ್ನನೇ ಜಾಸ್ತಿ ಅಂದ್ರ ಸೈಡ.
ಅನ್ನನೇ ಜಾಸ್ತಿ.
ಹ್ಮ್ ಅನ್ನನ್ನೇ ಇದು ಮತ್ ಮಸರು ಜಾಸ್ತಿ ಅಲ ತಿನ್ನೋದ್ ಆ ಕಡೆ.
ಹ್ಮ್ ಅನ್ನ ಅದ್ರೆ ಅನ್ನಂದಾಗೆ ಎರಡ್ಮರ್ ತರ ಪಲ್ಯ ಮಾಡಿರ್ತಾರ. ಅದು ಉಂಡಿಂದ ಲಾಸ್ಟಿಗಿ ಮತ್ತ ಮ್ಯಾಗ ಅನ್ನ ಮೊಸರು.
ಹಾ ಅದಕ್ಕೆ ಅಂದೆ
ಹ್ಞೂ ಅದು ಪಿಕ್ಸ ಇರಬೇಕ ಅನ್ನ ಮೊಸರು.
ಹೌದೌದು ಅವ್ರು ಇದೇ ಮಾಡದು ಪಿಕ್ಸದ ಅನ್ನ ಮೊಸ್ರು ಉಣ್ಣಾತಾರ ಅವ್ರು ಆ ಕಡೆ ಮಂದಿ ಅದಕ ಅಂದೆ. ಹ್ಮ ಯಾಕಂದ್ರ ಹ್ಮ್.
ಬೆಳಿ ಸಾಂಬಾರು ತಂಬಳ ಸಾಂಬಾರು ಶೇಂಗಾ ಸಾಂಬಾರು ಹಿಂಗೆಲ್ಲ ಮಾಡ್ತಿವಲ್ಲ ಈ ಕಡ ಶೇಂಗಾ ಸಾಂಬಾರ ಅಂದ್ರ ಏನ ಅಂತಾನೇ ಗೊತ್ತಿಲ್ಲ.
ಹ ಮಾಡೆ ಮಾಡಿರಲ್ ಆಕಡಿ ಗೊತ್ತಿರಲ್ಲಾ.
ಹ್ಮ್ ಹ್ಮ್ ನ ಮಜ್ಜಿಗಿ ಸಾಂಬಾರಕ ಬರೆ ಮಜ್ಜಿಗಿ ಸಾ ಮಜ್ಜಿಗಿ ಅಷ್ಟೆ ಹಾಕ್ ಮಾಡ್ತೀವಿ ಇವ್ರ ಮಜ್ಜಿಗಿ ಸಾಂಬಾರಕ ಸೆಂಗಿನಿ ಪುಡಿ ಹಾಕ್ತಾರ.
ಹಾ ಶೇಂಗಾಪುಡಿ ಹಚ್ಚಿ ಮಾಡ್ತಾರ ಹೌದು. ನಮ್ಮ್ ಕಡೆನು ಮಾಡ್ತಾರ ಶೆಂಗಾ ಪುಡಿ ಹಚ್ಚಿ ಪುಟಾಣಿ ಪುಡಿ ಹಚ್ಚಿ. ಇಟ್ಟ ಒಂದ್ ಸ್ವಲ್ಪ ಯಾವ್ದೇಹಿಟ್ಚ್ ಮಾಡ್ತಾರಲ್ಲ ಹ್ಮ್. ಹ್ಮ್ ಹ್ಮ್
ಆತರ ಇಕಡೆ ನಮ್ ಈ ಕಡೆ ಅಂದ್ರೆ ಒಂದೊಂದ್ ಐಟಮ್ ಆಕಡಿದ್ ನಮ್ ಕಡಿ ಮಾಡೋದ್ ಈಕಡ ಗೊತ್ತಿಲ್. ನಾವ್ ಪುಂಡ ನಾವ್ ಪುಂಡಿ ಪಲ್ಯ ಚಪಾತ್ಯಾಗ ಎಲ್ಲಾ ಉಣತೀವಿ ಇವ್ರ ಚಪಾತ್ಯಾಗ ಪುಂಡಿ ಪಲ್ಯ ಉಣಲಾ.
ಹ್ಮ ಚಪಾತ್ಯಾಗ ಚಂದಾಗಲ್ಲ ಪುಂಡಿಪಲ್ಯ ರೊಟ್ಟಿನೆ ಚಂದ.
ಹ್ಮ್ ಅಂದುರು ಉಣತಾರ ನಮ್ ಕಡಿ ಎಲ್ಲಾ ಉಣತಿವಲ್ಲ ಉಣಲ ಈಕಡಿ.
ಹ್ಮ್ ಅಲ್ಲೆಲ್ಲ ತ್ವಾಟಗಳ ಅದಾವೆನೊ.
ತ್ವಾಟಾ ಇಲ್ಲ ಬರೆ ಕಂಪನಿಗೋಳ ಅವ ಇಲ್ ದೊಡ್ಡ ದೊಡ್ಡು.
ಹೌದಲ್ಲ ಹ್ಮ್ ಕಾಯಿಪಲ್ಯಾ ಅದೆಲ್ಲ ತ್ವಾಟ ಬೆಳಂಗಿಲ್ಲ ಅಂದಗಾಯಿತ್ ಅಲ್ಲಿ.
ಹ್ಮ್ ಹ್ಮ್ ಏನಿಲ್ಲಾ ಅಂದ್ರ ಬರದೇ ಡೇಲಿ ಮಾರ್ತಾರೆ ನಮ್. ಇಕಡ್ ಹಳ್ಯಾಗ ಮಾರ್ತಾರ್ ಹಂಗೆ.
ಹೌದಾ ಹ್ಮ್ಮ ನೀವ್ ಅಂದ್ರೆ ಡೈಲಿ ಫ್ರೆಶ್ ಅಂದ ತೊಗೊಂತೀರಿ.
ಹ್ಮ್ ಹಂಗ.
ಹ್ಮ್ ಹ್ಮ್
ಬೇಕಾದ್ದು ಬೆಳಗ್ಗೆ ಹೋಗ್ ತರ್ತರ.
ಅಲ್ಲಿನ ರೇಟ್ ಅಷ್ಟೇನಾ ಹೆಚ್ಚು ಕಡಿಮಿ ಈ ಕಡೆ ಕಡಿಮೆ ಹೆಚ್ಚ ಇರತದ.
ರೇಟ್ ಎಲ್ಲ ಜಾಸ್ತಿ ಜಾಸ್ತಿ ಆದಿಲ್ಲಿ. ಹ್ಮ್ ನಮ್ ಕಡಿ ಇದ್ದಂಗ.
ಕೆ ಜಿ ಗಟ್ಲೆ ಇದು ರೇಟ್ ಜಾಸ್ತಿ ಕೊಡ್ತಿರ್ತಾರಲ್ಲ ಆ ಕಡಿ.
ಹ್ಮ್ ಕೆಜಿಗೆ ಎಲ್ಲಾ ಕೆಜಿ ಗಟ್ಲೆನ ನಮ್ ಕಡೆ ಹಂಗ ಶೇರ್ ಗಟ್ಲೆ ಕೊಡಲಿಲ್ಲಿ.
ಹೌದೌದ.
ಎಲ್ಲಾ ಕೆಜಿ ಗಟ್ಲೆ.
ಹ್ಮ್ ಅದ್ಕೆ ಆಕಡೆ ಕೆಜಿನೆ ಆಡ್ತಿ ಮಾಡ್ತಾರ ಅದಕ್ಕಂದೆ. ಹ್ಮ್ ಹಾ. ಹಣ್ಣಗಳ್ ಕೊಡ್ಬೇಕಂದ್ನು ದೊಡ್ಡ ದೊಡ್ಡ ಇದ್ ಅಂದ್ರೆ ಅವು ಕೆಜಿ ಅಟ್ಲನೆ ಆತುಗುನೆ. ಕೊಡ್ತಾರೆ ಹಿಂಗಂದ್ರೆ ನಮ್ ಕಡೆ ನೋಡ್ತ ಹಿಂಗ ಕೊಡಂಗಿಲ್ಲ.
ಹ್ಮ್ ಸರ್
ಸರಿ ತರ ಹಿಡ್ಲಾ.
ಹಾ